ಹಲೋ ಏನ್ ಮಾಡಕತಿ ಆಪ್ಷನ್ ಪೇಮೆಂಟ್ ಆಪ್ಷನ್ ಬತ್ತಾ
ಇಲ್ಲ
ಹ ಪೇಮೆಂಟ್ ಆಪ್ಷನ್ ತೋರಿಸ ನನಗ ಅದಕ್ಕೆ ಕಂದೆ
ನಿಂದ್ರಕ್ ತೋರ್ಸ್ತಾ ಎಷ್ಟಗ್ಯ ಕಾಲ್
ಏ ಅಮೌಂಟ್ ಅಲ್ಲ ಅಮೌಂಟ್ ಅಲ್ಲ ಪೇಮೆಂಟ್ ನಿನ್ ಜೊತೆ ಎಷ್ಟು ಮಾತಾಡಿನ ಅಷ್ಟೇ
ಅಷ್ಟೇ ನಾನ್ ಮಮ್ಮಿ ಜೊತೆ ಅದು ಮಾತಾಡಿದೆೆ ಮತ್ತ್ ಇನ್ನ ಒಬೇಕಿ ಹ್ಮ
ಮಾಡಿದನ ನೀ ಮಂದಿದ್ ನಿಮ್ ಮಮ್ಮಿ ನಿಮ್ ತಮ್ಮನ್ ಮಾಡತ್ಂದ್ರೆ ನಿನ್ ಗೆಳತಿಗೆ ಮಾಡಿದ್ಯೇನ.
ಇಲ್ಲ ಯಾರೋ ಒಬ್ಬರು ಅಕ್ಕ.
ಯಾರು ಅವ್ರು ಅಕ್ಕ
ಆದ್ರ ಅಲ್ಲಿ ಇದ್ರಾಗಿದ್ರೆ ಅವ್ರ ಮೆಸ್ಸ್ ೇಜ್ ಮಾಡಿದ್ರಾ ಅವ್ರ ಜೊತೆ ಮಾ ತದ
ಯದ್ರಾಗ ಯಾರ್ ಮೆಸೇಜ್ ಮಾಡಿದರು.
ಅದೇ ಯಾ ಪುಳದಲ್ಲಿ
ಯಾರ್ ಮೆಸೇಜ್ ಮಾಡ್ತಾರ್ರೀ. ಫೋನ್ ಮಾಡ್ತಯಾ.
ಇದ್ರಾಗಲೇ
ಅದೇ ಕೇಳ್ಕತಿನ ಇಲ್ಲಿ ಬೇರೆದವ್ರದ ಮಾಡ್ಬೇಡ್ರ ಅಂತ ಬರ್ದೈತಲ್ಲ ಸ್ಪ್ಯಾಮ್ ಇರ್ತಾವ ನಿಮಗೆ ಏನ್ರ ಗೊತ್ತಿರ್ಲಾರದವ್ರರು ಇದ್ರ ರಿಸೀವ್ ಮಾಡ್ಬೇಡ್ರಿ ಅಂತ
ನಾನ ಮಾಡ ಮಾತ್
ನಂಗೆ ಗೊತ್ತಾಯತನಿ ನೀನೇ ಅಂತ ಎಲ್ಲ ನಿಂದು ಬಾರಿ ಬಿಡು ದಿಮಾಕ್ ನಿನ್ ತಮ್ಮಂದ ಮಾಡ್ಬೇಕಲ್ಲ ಇಲ್ಲಿ ನಿನ್ ಮಮ್ಮೀದ ಬಂದ್ ಹಾ
ಹಾ ಫೋನ್ಪ್ರ ಬಂದಂಗಿಲ್ಲ ಒಟ್ಟ ಇದು ಬಂದೈತಿ ಅದ್ ಪ್ರೊಫೈಲ್ ಟಾಸ್ಕ್ ಕಂಪ್ಲೀಟ್ ಆಗತಿ ಅದ್ ನೋಡ್ಬಕ್ ನಾನ್ ನಮ್ಮ ಮಮ್ಮಿ ಕೆಲ್ಸಕ್ ಹೋಗಿದ್ರಿವತ್ತ.
ಹ್ಮ ಹಾಕಿದ್ದಲ್ಲ ಗರುಪಿ ನೋಡಿ
ಹ್ಮ್
ವಾಪಸ್ ಏನ ಹಾಕಿ ಡಿಲೀಟ್ ಮಾಡಿದ್ದಿ ಹೌದ ಅದು ಒಂದ್ ದಿನಕ್ ಬರ್ಲ್ಲ ಎರಡು ದಿನ ಅನ್ಸ
ಹ್ಮ್ ಹ್ಮ ನಾು ನೋಡ್ಬೇಕ
ಅವಾಗ ನೀವೆಲ್ಲಾಗ ಬರ್ತೈತಿ ಾಗ ಟ್ರಿಪ್ ಮಾಡ್ತಿನಿ ಟ್ರಿಪ್ ಮಾಡ್ತೀನಿ ಅನ್ನ ಕತ್ತ ತಿಲ್ಲ
ಟ್ರಪ್ ಪ್ರವಾಸನೇ ಮಾಡ್ಬೇಕಂತ್ ಹೌದ ಎಲ್ಲೆಲ್ಲ ನೀವು್ ಯಾರ್ ಬರ ಹೋಲ್ರಿ ನಾನೇನ್ ಒಬ್ಬಕ್ ನೀವ್ ಹೋಲೇನ್ ಬಾಲ್ ಏನ ಅಂಜನಾದ್ರಿ ಆದ್ರನೇ ನೋಡಿಲ್ಲ ಇನ್ನಕ್ಕ ಆದ್ರು ಸೋಲೋಟ್ರಿಪ ಹ ಮತ್ ನೋಡಿಲ್ಲಾನ
ನಾ ನೋಡಿನವ
ನೀವು ಬಿಡವಾ ದೊಡ್ಡ
ನಂದ ಏನಿದ್ರುನು ಫ್ಯಾಮಿಲಿ ಟ್ರಿಪ್ ಏ ನೀನ್. ಮನ ನರ್ಸತೆ ಹೋಗಿಲ್ಲಲ್ಲೇ ಮಗಳ.
ಅಂಜಿನಾದರಿ ಹತ್ರರಿ ಹುಬ್ಬಿ ಮಳ ಅದು ಮಂಟೂರ್
ಹೌದಾ.
ಹ್ಮ್.
ಮದೆಲ್ಲ. ಹ್ಮ್ಮ್.
ನಿನ್ನೆಲ್ಲಿ ಹೋಗ ಮನ್. ಹ್ಮ್
ಇನ್ನಲ್ಲೋಗದ ಮಣ್ಣು.
ಮೊನ್ನೆ ನ ಒಮ್ಮಿಾರ್ ನಂದಗಡೆ ಹೋಗಿದ್ರ. ಹ್ಮ್.
ನಿನ್ ಜೊತೆ ಆದ್ರ ಅಕ್ಕಿ ಮತ್ತೆ ಇನ್ನ ಈಗೀಗ್ ಹಯ್ ಬಂದಾಳೆ ಇನ್ನೊಂದ ಅಕ್ಕಿ ಜಾಬ್ ಮಾಡಕತ್ಲಿ ಇನ್ನ ಹಳಿಗಾಡ್ ಅಲಕಲ್ಲಿ.
ಹೌದುವ ನಾವ್ ಆದ್ರೆ ಇನ್ನ್ ಬಿಟ್ಟ. ನಾನನ್ದ್ರೂ ನನ್ ಬಿಟ್ಟದ ಬರ್ತನೆ. ಇಲ್ ಬಿಡ್ಲ್ಲ ಒಂದ ರಜ ಆಗ್ತಂತ ಒ ಜಾಕಲ್ಲಾನ
ಹ್ಮ್ ಹ್ಮ್ ನನಗ್ ಮಕ್ಕಳಕ್ ಆಕ್ತಿರ್ಬೇಕ ನನ್ ಗೊತ್ತಿಲ್ಲ ನೀ ಅಲ್ಲಿ ಏನ್ ಮಾಡ್ತ
ಮತ್ತ ಬಿಡಲ್ಲ ಹಾಕಲ್ಲ ಅಂತಿಲ್ಲ ನನ್ಗ್ ರಜಾ.
ನೀ ಅದೇ ಅಲ್ಲ ಹಿಂಗ ತಿರ್ಗಾಡಕತ್ ಹಾಕಲ್ಲ ಅಲ್ಲಿ ಒಂದ್ ತಾಸ ಮಂದ ಬೇಟ ಆಗಿಲ್ಲ
ನೀ ಆದ್ರ ಮೇಾಲ ನನ್ನ ಜಡ್ಜ್ ಮಾಡ ಬಿಡ ನಾ ಹಂಗೆಲ್ಲ ಅ
ಹೌದ.
ನಂದ್ಗಡೆ ಹೋಗಿದ್ರು ಗೊತ್ತ ನಮ್ಮ ಮಮ್ಮಿಯಾರ್. ಮನ್ನೆ.
ನೀಏನ್ಲದು
ನಂದಗಡ ಸಂಗೊಳ್ಳಿ ರಾಯನಂದು ಮೂರ್ತಿ. ದೊ ಅದ ಗೊತ್ತು.
ಹ ಅವತ್ತೇ ಹೇಳುಲ್ಲ ಸಂಬೊಳ್ಳಿರ್ಣ ಮೂರ್ತಿ ನೋಡಕ್ ಕಲಗೊಗಿದ್ರ
ಎ ಮುಕ್ಲಿ ಅಂತ ಪ್ಲೇಸಸ್ ಲೇವ. ಅಲ್ಲೇ ಆದ್ರೆ ಅವರು ಒಂದೇ. ಬಿಂದಾಗ. ದಂದೆ ನೋಡ್ಕೊಂಡ್ ಬಂದಾರ ಯಾಕಂದ್ರೆ ಅದೇನ ಸಂಜಗನ ಬಂದ ಆತಂತ ಅಲ್ಲಿನ ಮಸ್ತ್ ಮಸ್ ಅದಂತ ಹೋಗ್ ಗೊಂ ಊ ಅಂದಾರ. ಆದ್ರ ಆ ಹುರ್ ಅವ್ರ ಅಷ್ಟೇ ಇರ್ತಾರೆ ಆ ಹುಡ್ಗ್ಯರು ಇಲ್ಲ ಎಲ್ಲಾ ಹ ನಾನ್ ಅಂಟಿಗಳ ಜೊತೆ ಹೋಗ್ಬೇಕ್ ಅವ ಏನ್ ಬರ್ಲ್ಲನ್ಸುಬಿಟ್ಟತ್
ನಮ್ಮ ಅಕ್ಕನು ಮೊನ್ಯ ಅ ಎ ಹೋಗಿ ಹೋಗಿದ್ಲು
ಹ್ಮ್
ಯಾಕ ಮನ್ಯಾಗ ಈಗ ಹೂ ಅನ್ಕತಾರಲ್ಲ ಹೋಗಿದಳು ಅದು ನೈಟ್ ಮಸ್ತ್ ಇರ್ತೇತಿ ನೈಟ್ ಆಗ್ಯಾರತ್ತ ಬರಿ ಮಳಿ ಅವರು ಲೈಟಿಂಗ್ಸ್ ಇರ್ತೈತಲ್ಲ ಲೈಟಿಂಗ್ಸ್ ಸಮ್ಮ ನೈಟ್ ಆಗ ಇರತ್ತ ಲೈಟಿಂಗ್ಸ್ ಹಾಕಿ ಎಲ್ಲತ್ತವ್ರ
ಅಯಯ್ಯಯ್ಯ ಹಾ ಹೆಂಗ ಹೋಗಬೇಕತ್ನ್ ಒಂದ್ ವಾರ ಆದ ಹಿಂಗ್ ಟೈಮ್ ತಗೊಂಡ್ ಹೋಬೇಕ್ ಲೆ ಅಲ್ಲಿ ಲೌಡ್ ಸುತ್ತ ಹಾಕೊಂಡ್ ಬರ್ಬೇ
ರಾಕ್ ಬೇಕದಕ್ಕ ಮೊದಲ್ ದುಡಿ
ಏ. ರೋಕ್ಬೇಕ್ ರೋಕ್ಬೇಕ್ ಅಂತ್ ಟೈಮ್ ಬರ್ತತ್ ಏನ್ ಲೆ ಹೊಳ್ಳೆ
ಖರೆ ಅದ ಅಂದ್ರನೂ ರೊಕ್ ಬೆಕಲ್ಲಾ
ಏನರ. ಅಲ್ವಾ ನಂಗರ ಅಡ್ಡಡ ಐತ್ ನೋಡವಾ
ಹ್ಮ್ ಇಲ್ರ ಮೇನು ಅಡ್ಡ ಅರ್ತನ ತ ನೀ ಇಬ್ಬರು ಜೋಡ ಆಗ್ರಲ್ಲಸ.
ಹ್ಮ್
ಅಕೆನ ಎಲ್ಲರ ರಡ್ಡ ನ ಅಲ್ಲೇ ರಡ್ಡ ಎಲ್ಲೆ ರಡ್ಡನು ತಳ ಭಾಗ್ಯನ ಎಲ್ಲಾರ ಇವಕಿ ಒಂತಲ್ಲ ಡ್ಯಾನ್ಸ್ ಮಾಡಕತ್ತ ಒಂದ್ಸವಲ್ತ್ ಭಾಗ್ಯ.
ಹ.
ಹಂಗೆ ಅನ. ಲ ಕದ ಕುಂತಲ್ಲೇ ಡ್ಯಾನ್ಸ್ ಮಾಡೋ ದಲ್ಲೇ ಹ್ಮ್ ಹಂಗೆ ಅದು ಇಲ್ಲ ಫೋನ್ ಡಕಂ ತ
ಹ
ಅದ ಎನಿ ಟೈಮ್ ಆನೆ ಹಾಗ ಅದೆಲ್ಲ ಆಗದಲ್ಲ ದಲ್ಲ
ಎಟ್ಲೀಸ್ಟ್ ನಾವ್ ಟ್ರಿಪ್ಪಿಗೆ ಹೋಗ್ಲಿಲ್ಲ ಅಂದ್ರೂ ಒಂದ ಟ್ರಿಪ್ ಮ್ಯಾಪರ ರೆಡಿ ಮಾಡ್ಲಿ ಹೋಗ ಅಂದ್ರ ನಾ ಹೋಗ ಆಗ್ಲ್ದನ್ ಏನದ್ಬಡ ಎಲ್ಲ ಆಡ್ ಆಗ್ಬೇಕತ್ರ
ಏನ್ಲಿ
ಪ್ಪೂ ಮಾ ಹಡಾಕ ಒಂದ್ ಮ್ಯಾಪ್ ರೆಡಿ ಮಾಡ ಮಂತ್ರಾಲಯ ಹೋಗಿಲ್ಲ ಧರ್ಮಸ್ಥಳ ಹೋಗಿಲ್ಲ ಆ ಕುಕ್ಕೆ ಸುಬ್ರ್ಮಣ್ಯ ಹೋಗಿಲ್ಲ ಮತ್ತ ದಾಂಡೇಲಿ ಹೋಗಿಲ್ಲ
ಮ್ ಮ
ಮತ್ ಇಲ್ಲೇ ಯಾವ್ದದು ಈಗ ಮತ್ ನಂದ್ಗಡ ಒಂದು ಹೇಳಿದ್ರ ಮನೆಯಾಗ ಹ
ಹ್ಮ್ ನ ಮನೆ ನತೆ ಮ ಮಂತ್ರಾಲಯ ಕೆ ರೆಡಿ ಮಾಡು ನಮ್ಮ್ ಅಕ್ಕಾಗನು ಹೇಳ್ತೀನಿ ಎಲ್ಲ ವನ್ ದಿನಕ್ ಬರೋಣ
ಹ್ಮ್
ಅದ ಅವರು ಹೋಗ್ಯಾರ ನೀವನು ಬರ್ತ ಅಂದ್ರೆ ಕಳಸ್ತಾಲ್ ನ ಮಮ್ಮಿ ಅನ್ಕೊಂತೀನಿ ನನ್ಗೂ ಗೊತ್ತಿಲ್ಲಂಗಲ ಮತ್ತ ಬೈಬೇಡ್ಮೇಲೆ ನನ್ ಗೊತ್ತಿದೆ ಅಲ್ಲ ಲ ನಂಗ ಅದನ್ ಭ ಮೊನ್ನೆ ಏನ್ ಮಾಡಿ ನನ್ ಗೊತ್ತ ಹಾ
ಏನ್ ಮಾಡಿ
ನಮ್ಗೆರ್ಬೇಕು ಅದು ನಮ್ಮ್ ಮೂರ್ ಅದು ಬಿಜಾಪುರ್ ಬಸ್ ನಿದ್ರಶಾರ ಅಲ್ಲಿ ಈಗ ಊಟ ಮಾಡಕ್ ಹ ನಾ ಇರ್ಲಿ ಪರ್ಶಮ ತಕನ ನೀವು ರೂಟಕ್ ಹೋಗ್ಯಾರ ನಾ ಇರ್ಲಿಕ್ಕೆಕ್ಕ ಬಸ್ ಸಿಗತ್ತಿನಿ. ಒಂಟದ ಅದ ಬಸ್ಸ ಯಾಕಂದ. ಬಿಜಾಪುರ್ದಲ್ಲಿ ನಮ್ದು ಒಂದೇ ಅನ್ಕೊಂಡೀನಿ ಇನ್ನೊಂದು್ ಬಂದ ನಿಂತಿತ್ತು.
ಹ್ಮ್
ನನ್ ಸೀಟಿಲ್ಲಿ ಅದ ಇಲೀ ಬಸ್ ಬಿಟ್ಟ ಬಿಟ್ ಬಿಡ್ತು. ವಾಪಸ್ ಹೋಗ್ಬೇಕಂದ್ರೆ ಫುಲ್ ಜನ ತುಂಬಾರ.
ಮತ್ತೆ ಏನ್ ಮಾಡ್ದ
ಸರಿ ಸರಿ ಸರಿ ಸರಿ ಸೋಗ ಇಡಿಯಲಕತ್ ಯಾಕಮ್ಮ ಎಲ್ರುೂ ಮ ಅವ್ರ ಕಲಂದ್ವಲ್ ಪರಿಚ ಇದ್ರು ಎಲ್ರುೂ ಒಳಗಿದಾರ ನೀ ಯಾಕ ಹೊರಗುಂಟಿ ಅಂತಂದ್ರು ಅವರು ಅದೇ ಬಸ್ಸಿಗೆತ್ತ ಅನ್ಕೊಂಡಾರ. ಅದಕ್ಕೆ ಯಾವಾಗ್ ಲೂ ಹೋಗಾಗ ಬರಾಗ ಗೊತ್ತಿರ್ತಾರಲ್ಲ. ಅದಕ್ಕೆ. ಇಲ್ರರಿ ಅಂಕಲ್ ನಂದ ಅಲ್ರಿ ಇದು ಬಸ್ ಅಂತಂದೆ ಮತ್ತ ಅಂತಂದ್ರೆ ನನ್ ಫ್ರಂಡಿಗೆ ಮಾತಾಡಕ ಬಂದಿದ್ದೇರಿ. ಹ ಅದ ಅವ್ರೇ ಕೇಳಿದ್ರು ನನ್ ನಿನ್ ಫ್ರಂಡ್ ಹತ್ರ ಬಂದಿದ್ದೇನಂತ ಅವ್ರೇನ್ ಅನ್ಕೊಂಡಲ್ಲ ನಿನ್ ್ರಂಡ್ಸ್ ಅದರ ಅಂತ. ಅದಕಕ್ಕೆ ಹಊರಿ ಅಂತ ಅನ್ಕಿಸಸ ಹಯ್ಬಿಟ್ಟನಿ ಅವ್ ನೋಡು ಯಾವ ಲೆವೆಲ್ ನಡ್ಗ್ಲಕತ್ತಿನಿ ಅಂದ್ರ ರಕ್ಷಿ ಬನ್ ಕೇಳೋಳೆ ಏನಾಯತ್ಲಿ ಅಂತ.
ಹ್ಮ್ ಮತ್ತ ಬಸ್ ಬಿಟ್ಟೈತಿ ಇವ್ರ ಯಾರ ಇಲ್ಲ ಏನ್ ಮಾಡ್ಲಿ ಅದಕೆ ಎಲ್ಲಿ ಹೋಗಲ್ನಾ ಅದಕ್ಕೆ ಎಲ್ಲಿ ಹೋಗಲ್ನ.
ಇಲ್ಲಿ ಬಾಗಲಕೋಟೆ ಒಳಗೊಂದು ಮ್ಯೂಸಿಯಂ ಐಟ್ಲೆ ಮಸ್ತ್ ಆತ ಐತಿ
ಹೌದಾ
ಹ್ಮ್ ನಾ ಹೋಗಿದ್ದೇವ ಒಮ್ಮೆ
ಬಾಗಲ್ಕೋಟರ ಮ್ಯುಜಿಯಮ್ ಯಾವಾಗ್ ಹೋಗಿದಿ ನಿ ಯಾವಾಗ ಹೋಗಿದಿ ಅಲ್ಲಿ ಮುಸ್ಕೊಂಡಿ ಒಳಗನ ಅರಾಮ್ ಸೆ ಒಗಬೋದಿತು ಮುಚ್ಕೊಂಡಿ ಒಳಗಾರ ಹ್ಮ್ ಅಯ್ಯ ಬಿಡ್ತಿದ್ರ ಅನ್ಸತ್ವ ನೀ ಯಾರ ಅಳಗಾಡ್ತಿಲ್ ನಿನ್ಕೋೊಂಡನ್ ಬಿಟ್ಟ.
ಏ ನಿ
ನಾ ಇಲ್ಲಿ ಇನ್ನೊಂದು ಮಂಗಲ ನೋಡಿನ್ ಹಲ್ಲ ಆಕ್ಚಲಿ
ಹೌದಾ ನಾ ಇರೋದೇ ಹಂಗೆ ಇನ್ನೊಂದ ನ್ ಮತ್ತೇನ್.
ಫನ್ ಒಳಾ ಸಮಯ ಅಲ್ಲ
ಹ್ಮ
ನನ್ ಒಟ್ಟ ಮಾತಾಡ್ಸ ನೀ ಅಲ್ಲಿ ನಿಮ್ಮ ನಿಮ್ ರೂಮಿ ಸ ನಿ ರೂಮಿಕ್ಸ್ ಸನ ಕಾಟ್ ಇಡ್ದನಿ ಪ್ಲೇಸ್ ಹಿಡದಿನಬಾ ಅಂದಿಲ್ಲ ಕವಿನ ಪ್ಲೇಸ್ ಹಿಡಿದಿಣಿ ಬಾ ಇರ್ಲಿ ಅಂತಾರ ಅಂದರು
ಕವಿರು ನಿಮ್ ಜೋಡ್ನೆ ಬಂದಕ್ಕೆಲ್ಲ ಏನ್ ನಮ ಜೋಡಿ ಬಂದ ಕೆನಕಿ ಅಲ್ಲ ನೀಂಗ ಅಷ್ಟ ಸರಿ ಬಾ ಯಾಕ ಅಷ್ಟ ಸರಿ ಬಾ ಬಾ ಬಾ ಅಂಧದೆಲ್ ನಾ
ಎಲ್ಲಿ ನಿಮ್ ರೂಮಿಗೆ
ರೂಮಗ ಅಲ್ಲಿ ಇದಕ್ ವೆೇಕೇಶನಗೆ
ನದ ಇಪ್ಪಿಕ
ಹ
ನೀನೇ ನೋಡವಾ ತಾಯಿ ಯ
ಏನು
ಹಾ
ಏನ್ ನಾನೇ ನೋಡ
ಹಾ ಲ್ಲ ನೀರದ ನಾನಗೆ ಗಣೇಶ ಯಾವಾಗ
ಅಯ ಬಿ ಕರ್ದಿದಿನಿ ಆಗಿಂದ ಕರ್ದಿಲ್ಲಾ ನಾ ನಿಗೆ
ಅಲ್ಲ ವಿ ಯೊ ನನು ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ
ನಾವು ಭಾರಿ ಅಡ್ಗೆ ಮಾಡ್ತಿಂದೇವ್ ನೋ ನಾವ ಅಲ್ಲಿ ಬೇಬಿ ಅ ಇವಿ ಪಿ ಸನಿ ಇದಲ್ಲಿ ರೂಮ್ ಹಿಡ್ದಿದ್ದೇವು ಅಲ್ಲಿ ಒಂದ್ ಮೆಸ್ ಇತ್ತು ಆ ಮೆಸ್ಸಿಗೆ ಹೋಗಿ ಮೆಸ್ಸಿಗೆ ನಾವೇನು
ಬಿಡವ ನನ್ಗೆಲ್ಲ ಗೊತ್ತೇತನಿ
ನಾವನ್ ಬರ
ಇರುಳಯ ಹಚ್ತೀನಿಯ ಇಡ್ಲಿ
ಹಾ
ಇರ